ಹಲೋ ಹಲೋ ಕೇಳ್ತಾ ಇಲ್ವಾ
ಕೇಳಿಸ್ತಿದೆ ಹೇಗಿದ್ದೀರಿ ತ್ತ
ನನ್ನಿಷ್ಟ ಸ್ಟಾರ್ಟಿಂಗ್ ಕೇಳಿಸಲಿಲ್ಲ ಅದಕ್ಕೆ
ದ
ಮತ್ತೆ ಇವಾಗ ಊಟ ಏನೋ
ಊಟ ಮಸಾಲೆ ದೋಸೆ
ಮಸಾಲ ದೋಸೆ ತಿಿಂದ್ರೆಾ
ಹಾ ಬರೋ ದಾರಲ್ಲೇ ತನ್್ಕೊಂಡು ಬಂದೆ
ಬರುವ ದಾರ ಎಲ್ಲ
ಹ್ಮ್ ಉಡುಪಿ ಗ್ರ್ಯಾಂಡ್ ರೆಸ್ ರೆಸ್ಟರಂಟ್ಸ್
ಹ್ಮ್ ಹ್ಮ್ ಎಷ್ಟು ಅಲ್ಲಿ
ನೈಂಟಿ ಆ ಬಿಸ
ಒಂದ ದೋಸೆ ಹ್ಮ್ ಸೌತ್ ಮಿಲ್ಸ್ ಐತ್ ಆಗೋದಿತ್ತಲ್ಲ
ಸುನ್ನ ತಗೊಂಡಿ
ದೋಸೆ ತಿನ್ನಂಗ ಆಯ್ತಾ
ಹ್ಮಞ
ಓ ನಾನಿಗೂ ತಿನ್ನಂಗ ಆಯ್ತಪ್ಪಾ ಹೌದಾ ನಾನಿಗೂ ಮೊಸಾಲೆ ದೋಸೆ ತನ್ನಂಗ ಆಗ್ಬಿಡತೆೆ ತಿನ್ನಂಗಾಗೆ ಮೂರ್ನಾಾಲ್ಕು ದಿನ ಆಯ್ತೆ ಇನ್ನೂ ತಿಂದಿಲ್ಲ
ಹ್ಮ್ ನಾನ್ ಬೆಳಗ್ಗೆಗೆ ಬೆಳಿಗ್ಗೆನು ತಿಂದಿಲ್ಲ ಮಧ್ಯಾಹ್ನ ತಿಂದಿಲ್ಲ ಇವಾಗ ಬರೋ ಇವಾಗ ತಿಿಂದಕೊ
ಹ ಏನ್ ಊ ಊಟ ಕೊಲ್ಲ ತಿಂಡಿ ಊಟ ಯಾಕೆ
ಅಂದರೆ ಮಾರ್ನಿಂಗು ಏನು ಮಾಡ್ತೀನಿ ಗೊತ್ತಾ ಇಲ್ಲಿ ಒಂದು ಎಗ್ ಬಾಯ್ಲ್ ಮಾಡ್ಕೊತೀವಿ ರೂಮಲ್ಲಿ ಅದ ತಿಿಂದ್ಬಿಟ್ಟು ಹೋಗ್ತೀನಿ
ಒಂದ ಹೆಗ್ಗ ತಗಳ್ರಿ ಒಂದ್ ಎರಡಗ್ ಎಗ್ ಇದ್ರಲ್ಲಿ ಇವಾಗ ಕಮ್ಮಿ ಆಯ್ತಲ್ಲ
ಫರ್್ಟಿ ಟು ರುಪೀಸು ಸಿಕ್ಸಿಗೆ
ಎಷ್ಟು
ಫಿಫ್ಟಿ ಟು
ಅಂದ್ರೆ ಒಂದ್ ಮಟ್ಟೆಗೆ ಎಷ್ಟ
ಗೊತ್ತಿಲ್ಲ ಏಯ್ಟು ನೈನ್ ಅನ್ಸುತ್ತೆ
ಸಿಕ್ಸ್ ಆರವರೆ ರೂಪಾಯಿ ನಮ್ ಕಡೆ ಮೊಟ್ಟೆ ಒಂದು
ಹೌದ ಇೇ ಆರ್ಡರ್ ಆನ್ಲೈನ್ ತರಿಸೋದು
ಅಯ್ಯೋ ಅಲ್ಲೇ ಅಂಗಡಿಲಿ ತಗೋಬೋುದಲ್ಲ ಆಡರ್ ಹಾಕಿದಿದ ಜಾಸ್ತಿ ಆಗುತ್ತೆ ಬರ್ತಾ ಹಿಂಗೆ ಬರ್ತಾ ಲ್ಲ ಕಂಪ್ನಿಯಿಂದ ಬರ್ತಾನೆ ಅಲ್ಲಿ
ನನ್ಗೆ ಹೆಂಗ ಗೊತ್ತ ಡೈರೆಕ್ಟ್ ಬಸ್ ಸಿಕ್ಬಿಟ್ಟಿರುತ್ತಾ ಮತ್ತೆ ಮ ಲ್ಲಕ್ ಮನ್ಸ
ಒಯ್ಯ! ಅಲ್ಲೆಲ್ಲೂ, ನಿಮ್ಮ ಪಿ, ಜಿ ಹತ್ರಲ್ಲ? .. ಲ್ಲ, ಇಲ್ವಾ, ಅ? ..
ಹ್ಮ್, ಸ್ವಲ್ಪ, ಒಂದ್, ಹತ್ತು ನಿಮಿಷ ನಡಕ? .. ಕೊಂಡು, ಹೋಗ್ಬೇಕು? ..
ದಂಗವಾಗಿರುತ್ತೆ, ಬರ ಬೆಳಿಗಿಂದ ಕುತ್ತ? ..
ಹ್ಮ್, ಆಮೇಲೆ! ಅದೇ ಲಾಸ್ಟ್ ವೀಕ್? .. ಆಗತ್ತಲ್ಲ ವೀಕ್ ಆಗ್ಬಟ್ಟು
ಹ್ಮ್, ತಗ ಮೊನ್ನಿ, ಒಂದ್ ಆಮ್ಲೆಟ್! ಅದು ಇದು ಮಾಡ್ಕೊಲಾಲಿ. .. ತಗೊಂಡ ..
ಅದೆಲ್ಲ, ಮಾಡ್ಕ. .. ಕೇಳೋಕ್ಕಾಗಲ್ಲ, ಇದರಲ್ಲಿ. ..
ಹ್ಮ ಕೆೇಟಲ್ಲಲ್ಲ! ಒಂದು ಬರುತ್ತೆ ನೋಡಿ ಆನ್ಲೈನ್? .. ಆಲಿ .. ಆ .. ಫೋರ್, ಹಂಡ್ರೆಡ್ ಸ ಸಿಕ್ಸ್. ..
ಬಟ್, ಇ ಎಲೆಕ್ಟ್ರಿಕ್! ಎಲ್ಲ ಯೂಸ್ ಮಾಡಕ್ ಪರ್ಮಿಶನ್ ಇಲ್ಲ? ಇ. .. ಇದಏನೇ, ಗೊತ್ತಿಲ್ಲಂದ ರೂಮಲ್ಲಿ. ಯೂಸ್ ಮಾಡ್ತವಿ ಅಷ್ಟೇ. ..
ಅಲ್ಲಾ, ಹೇಳಿದ್ದು ಒಂದು, ಬರುತ್ತೆ ಅದ್ರಲ್ಲಿ ಮೊಟ್ಟೆನ ಬೇಯಿಸಕು. .. ಸರಿ, ಆಯ್ತು! ಮಾಡೋಣ ಒಂದು ಮ ಅದು ಮಟ್ಟ. .. ಬೇಯಿಸಕೊಳ್ಳಬಹುದು, ಮತ್ತು ಆಮ್ಲೆಟ್ ಹಾಕೋಬಹುದು?. .. ಟೂ, ಇನ್ ಒನ್! ಎರಡು ರಾನೂ ಐತೆ ಬಟ್ ಆಮ್ಲೆಟ್, ಲೇಟ್ ಆಗುತ್ತೆ? ಅದು ಎಲೆಕ್ಟ್ರಿಕಲ್ಲಾ. ...
ಅದಕ್ಕೆ, ಹಾಕೋಕ್ಕೆ ಮೆಣಸನ್ಕಾಯಿದು ಇರಲೇದಿಲ್ಲ. ..
ಓಹ! ನಿಮ್ಮ ಅದರ ಅದು ಅದು ಇಲ್ಲದರಲ್ಲ ಅಲ್ಲ. .. ಹಂಗಾದ್ರೆ, ಮೊಟ್ಟೆನೆ! ಬೇಯಿಸಕನ್ ತಗೊಂಡ ಓಗ್ರಿ ಎರಡು, ಮೂರು, ಮೊಟ್ಟೆ. .. ಅತ್ತ. ..
ಹಬ್ಬ, ಒಂದಿನಕ್ಕೆ, ಇಲ್ಲ ನಾನ ನ್ ಮಾಡ. .. ತಿಂಗತ್ತಾ?.. . ಮಾರ್ನಿಂಗ್ ಅದು ಇಲ್ಲಿ ತಿಂದು ಹೋದ್ರೆ ಆಮೇಲೆ, ಇವಾಗ ಲಾಸ್ಟ್, ವೀಕ್ ವೀಕ್! ಆಗಿದೆ ಅಂತ ಹೇಳ್ಬಿಟ್ಟು! ನಮ್ಮಮ್ಮ. ಅದು ಹೆಸ್ರು ಕಾಳು ಕಡ್ಲೆ?... ಕಾಲುಕ್ಮೆಂತೆ, ಅದು! ಕಟ್ಕಳಸಿದೆ. ಅದು ನೈಟ್? .. ಇಷ್ಟೊಂದು, ಬಾಕ್ಸ್. ಅಲ್ಲಿ ನೆನಾಗಕ್ ಬಿಟ್ಟಿರ್ತನಿ ಅದ ಬೆಳಗ್ಗೆ ಎಷ್ಟೊತ್ತ ನೆಂದಿರುತ್ತೆ? ..
ಅದೇ, ಮತ್ತೆ ಅದು! ಮತ್ತೆ ಮೊಟ್ಟೆ, ಎರಡು ಮೊಟ್ಟೆ. ಗಟೆ, ದಿನರೆ.. .. ಒಳ್ಳೆ, ಪ್ರೋಟೀನು! ಸಿಗುತ್ತೆ ಸಾಕು ಮಧ್ಯಾಹ್ನ ಎಲ್ಲ. .. ಅಲ್ಲೆಲ್ಲಿ, ನೀವ ಏನು ಮಾಡ ಹೋಗುತ್ತಾ ಹೋಗ್ತಾನ ನೀವು? .. ಅಲ್ಲಿ, ನಿಮ್ ಕಂಪ್ನಿ ಹತ್ರ? .. ಸಿಗಲ್ಲ ಅಂದ್ರರೆ ನೀವು ಇಲ್ಲಿಂದ ಪೀಜ ಇಿಂದ ಹೋಗ್ತಾನೆ ಅಲ್ಲೆಲ್ಲಾದ್ರೂ ಒಂದ್ ರೈಸ್ ಬಾತ್ ಏನಾದ್ರು ಕಟ್ಿಸಸ್ಕೊಂಡು ಹೋಗ್ಬೇಕು ಹ್ಮ್ ಚೆನ್ನಾಗಿರಲ್ಲ ಅಂದ್ರೆ ಇ ಇರುತ್ತೆ ನೋಡ್ರಿ ಚಿತ್ರಾನ್ನ ಹಂಗೆ ಎಲ್ಲರೂ ಅಲ್ಲಿೇ
ಹ ಅದೇ ಹಿಂಗ ಹೋಗ್ತೀಿನಾ ಮತ್ತೆ ಅಲ್ಲಿ ಕಂ ಪ್ಪನಿನಲ್ಲಿ ಇದದು ಇರುತ್ತೆ ಆ ಮೇಲ್ಕ್ ಮಾರ್ನಿಂಗ್ ಹೋಗಿ ಅನ್ನ
ಅಲ್ಲ ಅಲ್ಲ ಕೊಡರಿ ನಾನ್ ಅದ ಹೇಳ್ತಿಲ್ಲ ನೀವೇನ್ ಮಾಡ್ಬೇಕು ಮಧ್ಯಾಹ್ನ ಅಲ್ಲಿ ಕಾಸ್ಟ್ಲಿ ಅಲ್ಲಾ ನಿಮ್ ಕಂಪ್ನಿಲಲ್ಲಯಾ ಅದಕ್ಕೆ ನರಡ್ಬೇಕು ಇಲ್ಲ ಹೋಗ ಇ ಅಲ್ಲಿ ರೋಡ್ ಸೈಡ್ ಅಲ್ಲೇ ಚೆನ್ನಾಗಿರುತ್ತೆ ಅಲ್ಲೇ ಒಂದು್ ಚಿತ್ರ ನನ ರೈಸ್ ಬಾತು ಅಥವಾ ಸ ಏನು ಹಾ
ಅದ ತಗೊಂಡೋಗ್ ಮಧ್ಯಾಹ್ನ ತಿನ್ನೋದ ಅದು ಇವಾಗ ಇವಾಗ ತಗೊಂಡರೋದು ಇವಾಗ ತಿನ್ನಕ ಕಷ್ಟ ಆಗುತ್ತೆ ಮಧ್ಯಾಹ್ನ ಇಡ್ಕೊಂಡು
ನಮ್ ನಿಜ ನಮ್ ಕಡೆ ಎಲ್ಲ ಇಂಗ ಸಿಗುತ್ತೆ ಗೊತ್ತ ಊಟ ಮುದ್ದೆ ಊಟ ಎಲ್ಲಾ ಊಟ ಲ್ಲ ಮುದ್ದೆ ಊಟ ಸಿಗುತ್ತೆ ಚಪಾತಿ ಊಟ ಸಿಗುತ್ತೆ ನಾರ್ತ್ ಕರ್ನಾಟಕದ್ದು ರೊಟ್ಟಿ ಊಟ ಸಿಗುತ್ತೆ ಜೋಳದ ರೊಟ್ಟಿ ಎಲ್ಲಾ ಸಿಗುತ್ತಪ್ಪಾ
ಇಲ್ಲೂನು ಸಿಗುತ್ತೆ ಆದ್ರೆ ನನ್ಗೆನೆ ಯಾಕೋ ಇಷ್ಟ ಆಗ್ತದೆ ತಲ್ಲಫದು
ಅಯ್ಯೋ ನಮ್ ಕಡೆಲ್ಲಿ ಹೇಗಿರುತ್ತೆಗೊತ್ತಾ ಒಂದ್ ಮುದ್ದೆ ಟ್ವೆಂಟಿ ರುಪೀಸ್ ಒಂದ್ ಮುದ್ದೆ ಊಟ ಅಂದ್ರೆ ಮೊದಲು ನಲವತ್ತು ರೂಪಾಯಿ ಕೊಡರು ಇವಾಗ ನಾ ಫಾರ್ಟಿ ಫೈ್ ಮಾಡಿದ್ದಾರೆ ಒಂದೊಂದ್ ಕಡೆ ಫಿಫ್ಟಿಫ ಫೈ ಮಾಡಿದ್ದಾರೆ ಬಟ್ ಚೆನ್ನಾಗಿರುತ್ತೆ ಒಂದ್ ಮುದ್ದೆ ಆಫ್ ರೈಸ ಕೊಡ್ತಾರೆ ಆಮೇಲೆ ಚಪಾತಿ ಊಟ ಅಂದ್ರೆ ಎರಡು ಚಪಾತಿ
ಅ ಮತ್ತೆ ಹೆಂಗ್ ಗೊತ್ತಾ ಇವತ್ ಮಸಾಲೆ ದೋಸೆ ತಗೊಂಡ್ ಅ ಅದ್ರಲ್ಲನು ಕಾಲ ಬಿಟ್ ಕಾಲ್ ಪರ್ಸೆಂಟ್ ಬಿಟ್ಟು ಬಂದಿದ್ದೀನಿ ಒಂದೇರಲ್ಲಿ ನಂಗೆ ಒಟ್ಟನೆ ಚಿಕ್ಕ ದಿದೆ ಅನ್ಸುತ್ತೆ ಸ್ವಲ್ಪ ತಿಂದಿದ್ ತಕ್ಷಣ ಸಾಕಕ್ಬಿಟ್ಟೆ
ಯೂಪಾ
ಮತ್ತೆ ಫುಲ್ ಮೇಲೆ ಏನಾರರು ತಗೊಂಡ್ರಿ ಊಟ ಹಾ ನನ್ ಅರ್ಧ ಅರ್ಧ ವೇಸ್ಟ್ ಮಾಡ್ತೀನಿ ಮತ್ತೆ ಒನ್ ತರ್ಟಿ ಎಲ್ಲ ಕೊಟ್ಬಿಟ್ಟು ಅಷ್ಟು ವೇಸ್ಟ್ ಮಾಡ್ತೀನಲ್ಲ ಅಂತ ನಂಗೆ ತಗೊಳ್ಳಳಕ್ಕೆ ಬೇಜಾರಾಗುತ್ತೆ
ಅಲ್ಲ ಬೇರೆ ತಗೋಳ್ರಿ ಬರಾ ಫುಲ್ ಮೀಲ್ಸ್ ಆದ್ ಬಿಟ್ ಬೇರೆ ತಗಳ್ರಿ
ಹ ಬೇರೆ ಅ ಬೇರೆ ರೆ ಸಿಗುತ್ತೆ ತುಂಬ ವೆರೈಟೀಸ್ ಏನೇನು ಆ ನೋಡ್ತೀನಿ ನಾಳೆ ಇಂದ
ತಿನ್ನೋದ್ರ ಬಗ್ಗೆ ನಮಗ್ ಸಜೆಷನ್ ಕೇಳಿ ನಾ ಚೆನ್ನಾಗಿ ಸಜೆಷನ್ಸ್ ಕೊಡ್ತೀನೀ ಹೌದಾ ಇಲ್ಲಪ್ಪ ನಾವು ಫುಡ್ಡನ್ ಬಗ್ಗೆ ಅಂತ ಅದನ್ ತಿನ್ನಬಾರ್ದು ಇದನ್ನ ತಿನ್ನಬಾರ್ದು ಹಂಗೇನಿಲ್ಲಪ್ಪ
ಹ್ಮ್
ನಮಗೆ ನೋಡಿದ್ದು ಏನಾದರು ತಿನ್ಬೇಕು ಅಂದ್ರೂ ತಿನ್ಬೇಕು ಅಷ್ಟೆ ಅಷ್ಟೇ
ಅಂಗೆ
ಇನ್ನೇಏನಿದೆ ಒತ್ಕೊಂಡ್ ಹೋಗೋದು ಹಾ
ಮೂರು ದಿನದ ಸಂತೆ ನಗು ನಗುತ್ತಾ ಬಾಳ ಬೇಕು ಅದೇ ಯಾರೋ ಒಬರಿಗೆ ಹತ್ತು ವರ್ಷ ಆದ್ಮೇಲೆ ರಿಯಲೈಸ್ ಆಯ್ತಲ್ಲ
ಅಯ್ಯೋ ಅದು ಏನಲ್ಲ ಅವಾಗ್ಲೇ ರಿಯಲೈಸ್ ಆಗತ್ತೆ
ಹಾ
ಅ ಹತ್ತು ವರ್ಷದಿಂದ ರಿಯಲೈಸ್ ಆಗಕ್ಕು ಏನು ಕಾರಾರ್ನೇ ಇಲ್ವಲ್ಲ
ಇವಾಗೇಏನು ಕಾರಣ ಇದೆ
ನಾನ್ ಅವವಾಗಿಂದಾನೂ ಹಂಗಗೆ ಇರೋದು ಇವಾಗೂ ಹಂಗೆ ಇರೋದು ಇವಾಗ ರಿಯಲೈಸ್ ಆಯ್ತು ಅಂತ ಹೇಳ್ತಿಲ್ಲ ಜಸ್ಟ್ ಹೇಳಿದೆ ನಿಮಗೆ
ಮತ್ತೆ ನಮ್ಮಮ್ಮಮ್ಮ ತುಪ್ಪಾ ಕಟ್ಟ ಕಳಿಸಿದ್ದಾರೆ ನಂಗೆ ನೋಡಿದ್ರೆ ಇನ್ ಫುಡ್ಡೇ ಇಲ್ಲ ಸಾಂಬಾರಿಗೆ ಹಾಕೊಂಡು ತಿನ್ನೋದಕ್ಕೆ ರೈಸ್ ಗೆಲ್ಲ ಇಲ್ಲಪ್ಪ ಶುಧ್ಧ ಧ ಹಸುವಿನ ತುಪ್ಪಾ
ಇಲ್ಲಪ್ಪ ನಾನ್ ಫಸ್ಟ್ ಹಸಿಂದ ಎಮ್ಮೆದ ಅಂತ ಕೇಳ್ದ ತಾನೆ.
ಹೌದು. ನನ್ನ ಈ ಹಸದಾದ್ರೆ ಇಷ್ಟ. ಕಷ್ಟಪಡ್ತನ್ನೋದು.
ಹ್ಮ್ ಯಾವಸು.
ಗೊತ್ತಿಲ್ಲ ದುಡ್ಡಿಿಗೆ ತಗೊಂಡಿರೋದ ಅವ್ರು ಏನ್ ಸುಳ್ಳಲ್ಲಿ ಕೊಟ್ಟಿದಾರೋ ಏನೋ ಗೊತ್ತಿಲ್ಲ ನಾವೇನ್ ನೋಡಿದೀವಾ.
ಹಾ ಹಾ ಹಂಗೆ ಹೆಂಗೆ ಇವಾಗಲ್ಲ ಕೆಜಿ ಬೆಣ್ಣೆ.
ಹ್ಮ್ ನನ್ ಗೊತ್ತ. ತಿಲಪ್ಪ.
ಏನ್ೀ ಮತ್ತೆ ತಿನ್ಂತರಾಗ ಗೊತ್ತಾಗಲ್ಲ.
ತ್ ತಗೊಂಡ್ ಇಡ್ಕೊಂಡಿ. ಇದು ನಾನ ತಗೊಂಬಂದೆ ಅಷ್ಟೆ.
ಕೇಳ್ಬೇಕು ಎಷ್ಟು ಕೊಟ್ಟಮ್ಮ. ಬೆಣ್ಣೆ ಹೆಿಂಗೆ ಇವಾಗ ಎಲ್ಲ. ಯಾವ ನಾವು ಪ್ರಪಂಚದ ಜ್ಞಾನ ತಿಳ್ಕೊಳ್ಳೋದು.
ಇಷ್ಟು ದಡ್ಡಿ ಅಂತಂದ್ರೆ.
ಅದ್ ಗೊತ್ತು ಬಿಡು ಹತ್ತು ಹದ್ನೈದು ಹನ್ನೆರಡು ವರ್ಷದಿಂದಾನೂ ಗೊತ್ತು. ಮತ್ತು ನೀ ದಡ್ಡಿಂದ.
ಇಲ್ಲ ಇದಷ್ಟರಿ ಹೇಳ್ತೀನ್ ಕೇಳ ನಮ್ಮನೇಲಿ ದೋಸೆ ತವ ಹಾಳಾಗಿತ್ತು. ಸರಿನಾ ನಾನ್ ತಾರೀಕೆರೆಗೆ ಹೋಗಿದ್ದೆ. ದೇ ಪಕ್ಕ ಟವರ್ ಬೇಕಿತ್ತು ಮನೆಗೆ. ನಮ್ಮ ಅಮ್ಮ ಪಪ್ಪ ತ. ಒಂದು ಬನ್ನಿನ ಅಂತನೂ ಕೂಡ ನನ್ಗೆ ಹೇಳಿಲ್ಲ ನಾನು ಹಿಗೆ ದಾರೆಲ್ಲಿ ಹೋಗ. ಅಂಗಡಿ ಸಿಕ್ತು. ಹೋಗ್ ಕೇಳಂದನ್ ತಗೊಂಡ ಹೋಗೋಣ. ಅಂತ ಹೋದೆ ಆಯ್ತು. ಅದು ಅಪ್ಪ ತೌಸಂಡ್. ಫೈವ್ ಹಂಡ್ರೆಡ್ ರುಪೀಸ್ು.
ಹೌದಾ ಯಾ. ಯಾೌದು ಕಂಪ್ನಿ.
ಆ ಅದು ಸ್ಟೀಲ್ಂದು.
ಅಲ್ಲ ನೀವು. ಏನು ಗೊತ್ತ ಒಂದು ಪ್ರಾಬ್ಲಮ್ ಬೆಂಗ್ಳೂರಲ್ಲೇ ಇರ್ತೀರಾ ಇಲ್ಲೇ ರಿಲಿಯನ್ಸು ಡಿಮಾರ್ಟು ಇವೆಲ್ಲ ಇರ್ತವೆ ಹೋಗ್ಬೇಕು ನೋಡ್ತಿರ್ಬೇಕು ಹ.
ತುಂಬಾ ಸ್ಟೀಲ್ ಅಂದ್ರೆ ಫುಲ್ ಸ್ಟೀಲ್ ಅದು. ಆಮೇ ತುಂಬಾ ಚೆನ್ನಾಗಿತ್ತು. ನೋಡೋದಕ್ಕೆ ಫುಲ್ ವೈಟ್ ಎಲ್ಲ ಇತ್ತ ಎಲ್ಲ ನೋಡೋ ಅಗ್ಲ ಎಲ್ಲ ಇತ್ತು ಚೆನ್ನಾಗಿತ್ತು ನಾನ ನೋಡದೆ ಇಷ್ಟ ಆಯ್ತು ತಗೊಂಡ್ ಹೋದೆ ಮನೆಗೆ. ಸರಿನಾ ಆಮೇಲೆ ನಮ್ಮ ಅಮ್ಮ ಬೈತಾ ಇತ್ತು ಅದು್ ಒನ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಅವ್ರು ಆಗಿದ್ದಿದ್ರೆ ಅಷ್ಟು ಕೊಡ್ತಾರೆ ಅಲ್ಲ ಒಂದುಂಟುನರು ರೂಪಾಯಿ ಲಾಸ್ಟ್ ಆಿರೋದು
ಅದ ಓ ನೀ ನಂಗ ತಗೊಂಡು ಹೋಗೇ ಬಿಟ್ಟೆ ಫೈನಲ್ಲಿ
ಅನು ಕೂಡ ಅದ್ರ ಮೇಲೆ ಬಿಲ್ ಎಷ್ಟಿತ್ತು ಗೊತ್ತಾಯ ಎರಡು ಸಾವಿರ ಸಮ್ಥಿಂಗ್ಿತ್ತು ಆಮೇಲೆ ಅಂಕದ ಅಂಕ ಕತ್ಲಿ ನಂಗೆ ಮರ್ತೋಗಿದೆ ಕೇಳುವ ಆಮೇಲೆ ಪ್ಲೀಸ್ ಅಂತ ರಿಕ್ವೆಸ್ಟ್ ಮಾಡಿ ತುಂಬ ರಿಕ್ವೆಸ್ಟ್ ಮಾಡಿ ಆಮೇಲೆ ಒನ್ ತೌಸಂಡ್ ಫೈವ್ ಹಂಡ್ರೆಡ್ ಲಾಸ್ಟ್ ಕೊಟ್ಟು ತಗೊಂಡ ಹೋಗ್ಬಿಟ್ಟಿದ್ದೀನಿ ಆಮೇಲೆ ಎರಡ್ ಸಲ ದೋಸೆ ಆಗ್ತ ಹಾಕಿದ್ದೀವಿ ಅದು ಅಷ್ಟು ಅದುೂ ಅದು ತವಾ ಇರುತ್ತಲ್ಲ ಅದು ಕ ಈಟ್ ಆಗಬೇಕಲ್ಲ ಅದಕ್ಕೇ ಟೈಮ್ ತಗೊಳ್ ಬೇಗ ಬೇಗ ದೋಸೆ ಹಾಕಕ್ ಬರ್ತಾನೆ ಇಲ್ಲ ತುಂಬಾ ಟೈಮ್ ತಗೊಳ್ತಿತ್ತು ದಿಟದಿಕ್ಕೆ ಹಾ ಆಮೇ ಒಬ್ರು ಕೂತಿದ್ರೆ ಊಟ ಕೆ ಬೇಗ್ ಬೇಗ ಹಾಕೊಡ್ತೀವಲ್ಲ ಆ ತರನೇ ಬರ್ತಾ ಇಲ್ಲ ಅದು ತುಂಬ ಟೈಮ್ ತಗೊಳ್ತಿದೆ ಮತ್ತೆ ಕಲರ್ ಕೂಡ ಚೇಂಜ್ ಆಗ್ತಾ ಇರ್ಲಿಲ್ಲ ಅದರಲ್ಲಿ ದೋಸೆ ಕಲರು ಆಮೇಲೆ ಎರಡು ಸಲ ಹಾಕಿದ್ವಿ ಆೇಲೆ ನನ್ಗನೆ ಒಂಥರ ಆಯ್ತು ಯಾಕಿದ್ದು ಮಾಮೂಲಿ ದೋಸೆ ತರ ಬರ್ತಾ ಇಲ್ಲ ಅಂತೇಳಿ ಎಕ್ಸ್ಚೇಂಜಿಗೆ ಹೋದೆ ಅವ್ರು ಎಕ್ಸ್ಚೇಂಜ್ ಮಾಡ್ಕೊ ಮ ಎಲ್ಲ ಇನ್ನನೊಬ್ಬ ಹಬ್ಳೇ ಕಣಮ್ಮ ಬಂದಿರೋದು ಈಗ ಇದು ಇದನ್ನು ಈ ಥರ ದೋಸೆ ತಗ ತೊಗೊಂಡೋಗಿ ಯಾರೂ ಕಂಪ್ಲೇಂಟ್ ಹೇಳಿಲ್ಲ ನೀನು ಹಬ್ಳೇ ಬಂದಿರೋದು ಅಂತ ಅವರು ಆಮೇಲೆ ಇಟ್ಟು ತಗೊಂಬರೋಗೆ ಇಲ್ಲೇ ಮಾಡಿ ತೋರಿಸ್ತೀವಿ ಹಂಗೆ ಹಿಂಗೆ ಸುತ್ತಮುತ್ತ ಹೋಟೆಲ್ಗಳಿಗೆಲ್ಲ ಇಟ್ಟು ತರಿಸಿ ಮಾಡ್ತಾಯ್ದಾರೆ ಆಮೇಲೆ ಅದು ಬರ್ತಾಯ ಇಲ್ಲ ಅವರ ಹಗೆ ಆಗ್ತಿದೆ ಆಮೇಲೆ ನಮ್ಮ ಮನೆ ಇಟ್ಟೇ ಸರಿ ಇಲ್ಲ ಅಂತ ಅವರು ಆಮೇಲೆ ನಾನ ಒಂದ್ ಮೂ ನಾಲ್ಕು ದಿನ ಓಡಾಡ್ದ ಅಲ್ಲಿಗೆೇನೆ ನಂಗಿದ ಬೇಡ ಅಂದ್ರೆ ಬೇಡ ನಂಗೆ ಬೇರೆದ ಕೊಡಿ ಅಂತ ಆಮೇಲೆ ನಮ್ಮಮ್ಮ ಬೈತಾ ಇದ್ರು ನಂಗೆ ನಾನು ತಗೊಂಬ ಅಂತ ಹೇಳಿದ ನ ದುಡ್ಡು ಹೆಂ ಖಾಲಿ ಮಾಡೋಣ ಅಂತೇಳಿ ಹಿಂಗೆ ಖಾಲಿ ಮಾಡ್ತೀರಾ ಹಂಗೆ ಹಿಂಗೆ ಅಂತೇಳಿ ಆಮೇಲೆ ಅವ್ರ ಹತ್ರ ಜಗಳ ಮಾಡ್ಕೊಂಡು ಹಂಗಗೆ ಇರ ನಂಗೆ ಬೇಡ ಇದು ಬ ನೀವು ಇದೇ ವಾಪಸ್ ಕೊಡೋದಾದ್ರೆ ನಂಗೆ ಬೇಡವೇ ಬೇಡ ನೀವುೇ ಹೇಡ್ಕೊಂಡು ಬಿಡಿಯತ್ತಲ್ಲ ಒನ್ ತೌಸಂಡ್ ಫೈವ್ ಹಂಡ್ರೆಡ್ ತಾನೇ ಹೋದ್ರರೆ ಹೋಗ್ಲಿ ಅಂತ ಜಗಳ ಮಾಡಿದೆ ಆಮೇಲೆ ಬಿಟ್ಟರು ಒಂದು್ ವಾರ ತನಕ ಅದು ಬೇರೆರ ಹತ್ರ ಇತ್ತು ಅದು ನಾವು ಇನ್ನೊಂದ್ಸಲ ನೋಡಿ ಬಂದಿಲ್ಲ ಅಂತಂದೆ ನಾವವು ಅದು ಕಂಪ್ನಿ ರಿಟರ್ನ್ ಮಾಡ್ತೀವಿ ಅಂತ ಹೇಳಿ ಆಮೇ ಮತ್ತೆ ಊರಿಗೆ ಹೋದ್ನಲ್ಲ ನೆಕ್ಸ್ಟ್ ವೀಕು ಒಂದ್ ವಾರ ಬಿಟ್ಟು ಆಮೇಲೆ ಮತ್ತೆ ಅಂಗಗೆ ಹತ್ರ ಹೋದೆ ಆಯ್ತು
ಹ್ಮ ಸರಿ ಆಯ್ತು ಒಂದ್ ತವದಕ್ ಕ ಒಂದು ತವದಕ್ ಕತೆ
ಸರಿ ಆಯ್ತು ಬಾಯ್